ಹಲೋ. ಹಲೋ.
ಹಲೋ ನಮಸ್ತೆ.
ಸಿದಿಯ
ಹಾ ಕೇಳಿಸ್ತಿದೆ ನಿಮ್ಗೆ?
ಆ
ನಿಮಗ್ ಕೇಳಸ್ತಿಲ್ವಾ ನಾನ್ ಮಾತಾಡ್ತಿರೋದು.
ಹಾ ಈಗ ಕೇಳಿಸ್ತಿದೆ. ಮತ್ತೆ ನಿಮ್ ಹೆಸರು
ನನ್ನ ಹೆಸರು ಸಂಜೀವಿನಿ ಅಂತ, ನಿಮ್ ಹೆಸರು?
ಶೀಲಾ ಅಂತ.
ಊಟ ಆಯ್ತಾ
ಇಲ್ಲ ನಿಮ್ದು
ನಮ್ದಾಯ್ತು.
ಏನ್ ಮಾಡಿದ್ರಿ ಊಟಕ್ಕೆ
ನಾನು ಅನ್ನ ಸಾಂಬಾರ್, ಅ ಚಪಾತಿ ಮತ್ತೆ ಪಲ್ಯ ಮೊಸರು.
ಹೌದಾ ಯಾವ್ ಪಲ್ಯ
ಅದು ಹಿಟ್ಟಿಂದ ಮಾಡ್ತಾರ ನೋಡಿ.
ಅದೇನ್ ಜುಮಕನ ಹಾ, ಜುಲ್ಕಾ.
ಯ ಹಾ ಹಾ ಅದೇ ನೋಡಿ ಅ
ಹಾ ಹಾ ಹಾ, ಮತ್ತೆ ಏನ್ ಮಾಡ್ತಿದ್ರಿ ಈಗ?
ಏನಿಲ್ಲ ನಿಮ್ದ್ ಯಾಕ್ ಊಟ ಆಗ್ಲಿಲ್ಲ ಇನ್ನು.
ಇನ್ನೂ ಟೈಮ್ ಇದೆಯಲ್ಲ. ನಮ್ದು ಒಂಬತ್ ಗಂಟೆ. ಲ್ಲಿ ಆ ತರ ಮಾಡ್ತೀವಿ ನಾವು ಊಟ.
ಬೇಗ ಮಾಡ್ಬೇಕು ಊಟ.
ನಮ್ಮ ಮನೆಯಲ್ಲಿ ಅಡ್ಗೆ ಮಾಡೋದು ಲೇಟ್ ಆಗುತ್ತೆ ನಮ್ಮ ಮನೆಯಲ್ಲಿ ಅವ್ರೊಂದ್ ಸ್ವಲ್ಪ ಹೊರಗ ಹೋಗಿದ್ರು ಸೊ ಅದಕ್ಕೆ ಲೇಟ್ ಆಗಿ ಮಾಡ್ತಿದ್ದಾರೆ ಅಡಿಗೆ
ಮನೇಲ್ಲಿದ್ದೀರಾ
ಹಾ ಮನೇಯಲ್ಲಿ.
ಸೌಂಡ್ ಬರ್ತಿದೆ.
ಮನೆ ಇಲ್ಲೇ ಬಾಲ್ಕನಿಯಲಿ ಕೂತಿದ್ದೆ ಅದಕ್ಕೆ.
ಹೂಂ
ಮತ್ತೆ
ಮತ್ತೇನಿಲ್ಲ ನೀವೇ ಹೇಳ್ಬೇಕು.
ಏನಿಲ್ಲ ನೋಡಿ ನೀವೇ ಹೇಳ್ಬೇಕು. ಮತ್ತೆ ನೀವು ಎಲ್ಲಾದ್ರೂ ಟ್ರಿಪ್ಪಿಗ್ ಹೋಗಿದ್ರಾ?
ಹಾ ಹೋಗಿದ್ದೆ.
ಎಲ್ಲಿ?
ಗೋವಾಕ್ ಹೋಗಿದ್ದೆ ಟ್ರಿಪ್ಪಿಗೆ
ಹೇಗಿದೆ ಗೋವಾ?
ಮಸ್ತ್ ಚೆನ್ನಾಗಿದೆ ಹೋಗ್ಬೇಕು ಎಲ್ರೂ ಒಂದ್ಸಲಿ ಹೋಗ್ಬೇಕು ಗೋವಾಕ್ಕೆ.
ಹೌದಾ ನಾನು ಹೋಗಿಲ್ಲ ಇನ್ನು
ಹ್ಮ್ ಹೋಗಿ ಚೆನ್ನಾಗಿದೆ.
ಯಾವ್ ಯಾವ್ ಬೀಚಿಗೆ ಹೋಗಿದ್ರಿ?
ನಾನು ಕಾಂಡೋಲಿಂಗ್ ಬೀಚ್ಗೆ ಹೋಗಿದ್ದೆ.
ಹೌದಾ
ಮತ್ತೆ ಅಲ್ಲಿ ಸೈನ್ ಸ ಟೆಕ್ ಸೈನ್ಸ್ ಇದು ಇದು ಇದೆ.
ಏನು?
ಈಗ ಝೂ ಹೆಂಗಿರು ತಲ್ವಾ ಹಂಗೆ ಸೈನ್ಸ್ ಇದು ಎಲ್ಲಾ ಇದೆ.
ಆ ಹಾ ಹಾ ಹಾ ಅಲ್ಲು ಇದೆಯಾ ಅದು
ಹಾ ಅಲ್ಲೂ ಇದೆ. ಅಲ್ಲಿ ಹೋಗಿದೆ ಮತ್ತೆ ಒಂದು ಯಾವ್ ಅದು ಬೀಚ್ ಇದೆ ಅದ್ರಲ್ಲಿ ನೋಡ್ಲಿಕ್ ಮಾತ್ರ ಅದು ತುಂಬಾ ಡೇಂಜರ್ ಬೀಚ್.
ಹೌದ ಹಾ ಹಾ ನಮ್ನೆಲ್ಲಾ ಬಿಡಲ್ವಾ ಅಲ್ಲಿ.
ಅಂದ್ರೆ ಆಡ್ಲಿಕ್ ಬಿಡಲ್ಲ ನೋಡ್ಲಿಕ್ ಬಿಡ್ತರೆ.
ಹ ಹ
ತುಂಬಾ ಪ್ರೇಮಿಗಳು ಹೋಗಿ ಸಾಯ್ತಾರೆ ಅಂದ್ರೆ ಅದು ಹಿಂಗ್ ಗುಡ್ಡ ಬೆಡ್ಡ ಇ
ಹಾ ಹಾ ಹಾ ಹಾ ಹಾ ಹ್ಮ್ ಹ್ಮ್ ಬ್ರೇಸ್ ಬಾಲ್ಯ ಅಂದ್ರೆ
ಬಿಡ್ತರೆ
ಹ್ಮ ಬಟ್ ನೋಡ್ಲಿಕ್ಕಷ್ಟೇ.
ಹ್ಮ್ ಆಡ್ಲಿಕ್ ಹ್ಮ್ ಅಂದ್ರೆ ಬೀಚಲ್ಲಿ ಆಟ ಆಡ್ ತರಲ್ವ ನೀರಲ್ ಲ್ಲಿ ಅದು ಆಡ್ಲಿಕ್ ಬಿಡಲ್ಲ.
ಆಡ್ಲಿಕ್ ಬಿಡಲ್ಲ ನೀರಲ್ಲಿ. ಹ್ಮ್ ಹ್ಮ್ ಮತ್ತೆ ಮ್ಯೂಸಿಯಂಲ್ಲಿ ಏನೇನ್ ಏನೇನಿತ್ತು?
ಮ್ಯೂಸಿಯಂ ಅಲ್ಲಿ ಅದು ತ್ರಿಡಿದು ಇದಿತ್ತು. ತ್ರಿಡಿದು. ಫಿಶ್ ಇಂದ ಎಲ್ಲ ಇರುತ್ತಲ್ವಾ? ಅದು ತ್ರೀಡಿದಿತ್ತು. ಮತ್ತೆ ಸೈನ್ಸ್ ಅಲ್ಲಿ ಎಲ್ಲಫ ಫಿಸಿಕ್ಸ್ ದ್ದು ಫ್ಯಾಕ್ಟ್ ಎಲ್ಲ ಇತ್ತು. ಅಂದರೆ,
ಹ್ಮ
ಅದು ನೀವು ನೋಡಿದೀರಾ? ಹಿಂಗ ಫ್ರೂಟ್ ಇದು ಒಂದು ಪ್ಲೇಟ್ ಇರುತ್ತೆ ಅದು ಮಿಡಲ್ ಖಾಲಿ ಇರುತ್ತೆ ಅದ್ರಲ್ಲಿ ನಾವು ತಲೆ ಹಾಕ
ಹೌದಾ?
ಹಾ ಅದು ಅಂದ್ರೆ ಅದು ಡುಪ್ಲಿಕೇಟ್. ಹೆಂಗ್ ಕಾಣುತ್ತ ಅಂದ್ರೆ ನಮ ಕುತ್ತಿಗೆ ಕಟ್ ಮಾಡಿ ಇಟ್ಟಿ ನಂಗ ಕಾಣುತ್ತೆ ನೋಡಿ ಆತ ಹ್ಮ್ ಆತರ ಕಾಣತ್ತೆ ಅದು ಇತ್ತು.
ಹ್ಮ್ ಹ್ಮ್
ಅದು ನಾನ್ ಸಣ್ಣೋಳ ಇರುವಾಗ ಹೋಗಿದ್ದೆ ಈಗ ಡೆಲ ಡೆವಲಪ್ ಪಾಗಿದೆ. ನಾನು ಹೋಗಿದಾಗ ಜಾಸ್ತಿ ಏನಿ ಇರ್ಲಿಲ್ಲ. ಮತ್ತೆ ಅ ಇದು ಅಕ್ವೇರಿಯಂದು ಬೋಟಿಂಗ ಎಲ್ಲ ಅದ್ರ ಬಗ್ಗೆ ಎಲ್ಲ ಇತ್ತು.
ಹ್ಮ್ ಮತ್ತೆ ಅಲ್ಲಿ ಅದು ಏನ ಸೈಂಟ್ ಮೇರೀಸ್ ಅವ್ರದು ಬಾಡಿ ಇದೆ ಅಂತ. ಏನ ಹೇಳ್ತಿದ್ರಲ್ಲ.
ಹೌದು ಹೌದು. ಅದು ಇದು ಹಾ ಹೋಗಿದ್ದೀನಿ. ಓಲ್ಡ್ ಅದಕ್ಕೆ ಓಲ್ಡ್ ಗೋವಾ ಅಂತ. ತಾರೆ ಅದು. ಚರ್ಚ್ ತುಂಬಾ ಚೆನ್ನಾಗಿದೆ. ಅದು ಶಾಂತ ಶಾಂತವಾಗಿದೆ.
ಹ್ಮ ಬಾಡಿ ಇನ್ನುೂನೋ ತೋರ್ಸ್ಲಿಕ್ಕ ನೋಡ್ಲಿಕ್ಕೆ ಕೊಡ್ತಾರಾ?
ಅಂದ್ರೆ ಅದು ಹಿಂಗೆ ಇರುತ್ತೆ ಯಾವುದೋ ಒಂದು ಡೇಟ್ ಅಂತ ಅವಾಗ ಮಾತ್ರ. ಯಾವಾಗ್ಲೂ ತೋರ್ರಿಸಲ್ಲ. ಮತ್ತೆ ಅದು ನೀನು ಏಸು ಕ್ರೈಸ್ತ ಇದಾರಲ್ವಾ ಅವ್ರ್ದ ಬಾಡಿ ಅಲ್ಲ ಅದು.
ಹಾ ಹಾ ಹಾ
ಅವ್ರ್ದು ಪ್ರಾಫಿಟ್ ಇರ್ತಾರಲ್ವಾ?
ಹಾ ಹಾ ಹಾ ಹಾಂ ಹಾಂ ಹಾಂ ಮತ್ತೆ
ಮತ್ತೆ ನೀವೆಲ್ಲಾದ್ರ
ನಾನು ಮ ಮೊನ್ನೆ ಮ ಮೈಸೂರ್ ಹೋಗಿದ್ದೆ
ತುಂಬಾ ಜನಾ ಮೈಸೂರ್ಕೆ ಹೋಗ್ತಾರೆ ಯಾರಿಗ ಕೇಳಿದ್ರು ಮೈಸೂರ್ಕ ಹೋಗಿದ್ದೀನಿ ಅಂತಾರೆ
ಹಾ ಅದು ಈಗ ಫೇಮಸ್ ಅಲ್ವಾ ಕರ್ನಾಟಕದಲ್ಲಿ ಇನ್ನೂ ತುಂಬಾ ಇದೆ ಬಟ್ ಆದ್ರೂ ಅದುೂ ಒಂದ್ ಸ್ವಲ್ಪ
ಅರಮನೆ ಇದೆಯಲ್ಲಾ ಅಲ್ವಿ
ಹಾ ಹೋಗಿದ್ ಈ ನೀ ನೀನು ಹೋಗಿ ನೀ ನೀವು ಹೋಗಿ ತಿರಾ
ನಾನು ಹು ನಾನ್ ಗೋವಾಕ ಅಷ್ಟೇ ಹೋಗಿದ್ದು ಎಲ್ಲೂ ಹೋಗಿಲ್ಲ
ಹೋಗಿದ್ದೆ ಚೆನ್ನಾಗಿದೆ ಅಷ್ಟು ಅಂದೆ ರಾಜ್ರದೆಲ್ಲಾ ವಸ್ತುಗಳಿದೆ ಅಲ್ಲಿ
ಹ್ಮ ಹ್ಮ
ಅದನ್ನ ಇಟ್ಟಿದ್ದಾರೆ ಅವ್ರೇಏನೇನ್ ಯೂಸ್ ಅವ್ರ ಏನೇನು ಬಳಸ್ತಿದ್ರು ಅದೇಲ್ಲಾ ಮತ್ತೆ ಅಂಬಾರಿ
ನೀವ್ ಮೈಸ್ ಅದು ದಸರಾ ಮಾಡ್ತಾರಲ್ವಾ ಅವಾಗ ಹೋಗಿ ಹೇಳಾ
ಐ ಇಲ್ಲ ಇಲ್ಲ ಹೋಗ್ಲಿಲ್ಲ ನಾವು
ಹ್ಮ
ತುಂಬಾ ಮಂದಿ ಮಾ
ಜನಾ ಇರ್
ಹಾ ಜನಾ ಇರ್ ತಾರಲ್ಲ ಅಲ್ಲಿ ಅದಿಕ್ಕೆ ಮತ್ತೆ ಏನಾದ್ರು ಕಳ್ಕೊಂಡ್ವಿ ಅಂದ್ರೆ ಏನ್ ಮಾಡ
ನೀವು ಏ ಎಷ್ಟನೇ ಸ್ಟ್ಯಾಂಡರ್ಡ್ ನೈಂತಾ ಟೆಂತಾ
ನಾನಾ
ದೊಡ್ಡೋರೇ ನಂಗೆ ವಯಸಲ್ಲಿ ನೋಡಿದ್ರೆ ದೊಡ್ಡೋರೇ ಅನಿಸ್ತಿದ್ದೀರಪ್ಪಾ
ದೊಡ್ಡೊವ್ರೆ ಇದ್ದೀನಿ ನಾನೀಗ
ಫ್ರೆಂಡ್ಸ್ ಫ್ರೆಂಡ್ಸ್ ಅ ಫ್ರೆಂಡ್ಸ್ ಫ್ರೆಂಡ್ಸ್ ಹೋಗ್ಬೇಕು ಅವಾಗ ಕಳದೋಗಲ್ಲ
ಹಾ ಬಟ್ ಫ್ರೆಂಡ್ಸ್ ಬರಬೇಕಲ್ಲ ಅವರು ನಮ್ಮ್ ಮನೆಯಲ್ಲಿ ಬಿಡಲ್ಲ ನಿಮ್ಮ್ ಮನೆಯಲ್ಲಿ ಬಿಡಲ್ಲ ನನ್ನತ್ರ ಹಣ ಇಲ್ಲ ಅದೇ ಹೇಳೋದು
ಹ್ಮ ನೀವು ಕೊಡ್ಬೇಕ್ ಅಣ್ಣ ನೀ ಶ್ರೀಮಂತ ಅನ್ಸುತ್ತೆ ಅಲ್ಲ
ಹತ್ರನೇ ಇಲ್ಲ ಅದಕ್ಕೆ ನಾನೇ ಯಾರ ಕೇಳ್ತಿಲ್ಲ ಅದಕ್ಕೆ ನಾನೇ ಸುಮ್ನದ್ದೀನಿ ಯಾರಿಗೂ ಕೇಳ್ತಿಲ್ಲ ಬನ್ನಿ ಹೋಗುವ ಟ್ರಿಪ್ಪಿಗೆ ಅಂತಾ
ಮತ್ತೆ ಈಗ ದಾಂಡೇಲಿ ತುಂಬಾ ಸ ಇದು ಫೇಮಸ್ ಆಗಿದೆ ಅಲ್ವಾ ದಾಂಡೇಲಿ
ಆಗಿದೆ ಬಟ್ ಹೋಗ್ಲಿಕ್ಕೆ ಹಣ ಇಲ್ಲಲ್ಲ ಅದಕ್ಕೆ ಸುಮ್ನೆ ಇದೀ ನೀವು ಹೋಗಿದ್ದೀರಾ ದಾಂಡೇಲಿಗೆ
ಇಲ್ಲಪ್ಪ
ನೀವು ಹೋಗಿ ಫ್ರೆಂಡ್ಸ್ ಜೊತೆ
ನಾನ್ ಇನ್ನುೂ ಚಿಕ್ಕೋಳು
ಹ್ಮ ಹಾ ಮತ್ತೆ
ಮತ್ತೆ ನಿಮ್ ಫ್ಯಾಮಿಲಿ ಜೊತೆ ಎಲ್ಲಾದೂ ರು ಹೋಗ್ಲಿಲ್ವಾ
ಫ್ಯಾಮಿಲಿ ಜೊತೆ ಎಲ್ಲಿ ಹೋಗಿಲ್ತ ಹೋಗಿಲ್ಲ ನಾವು ಹೋದ್ರೆ ಇಲ್ಲೇ ಟೆಂಪಲ್ಸ್ ಮನ್ ಅಲ್ಲಷ್ಟೇ ಹೋಗ್ತೀವಿ ಮತ್ತೆ ಎಲ್ಲಿ ಹೋಗಲ್ಲ ಮತ್ತೆ
ಮತ್ತೇನು
ಟೀ ಕಾಫಿ ಆಯ್ತಾ
ಈಗ ಯಾರಟೀ ಕಾಫಿ ಮಾಡ್ತಾರೆ
ಕೇಳಿದೆ ಸಂಜೆ ಕುೂಡುದ್ರಾ ಅಂತ
ಇಲ್ಲ ಇಲ್ಲ ನೀವು ಕೂಡಿದ್ರ
ಒಂದು ನಿಮಿಷ ಹಲೋ ಟೀ ಕಾಫಿ ಕುಡುದ್ರಾ
ಟೀ ಕಾಫಿ ನಾನು ಕುಡಿಯಲ್ಲ ನೀವು ಕುೂಡಿದ್ರ
ನಾನು ಟೀ ಕುಡ್ದೆ ಸಂಜೆ
ನಿಮ್್ದ ಟೇಸ್ಟ್ ಅನಾ ಜಾಸ್ತಿ
ಹಾ ಟೀ ಇಷ್ಟ ನಿಮ್ಗೆ
ನಮಗೂ ಟೀ ನೆಇಷ್ಟ
ಅದೇ ಕುಡಿಯಲ್ಲ ಅಂದ್ರಿ
ಇವ ಈ ಕುಡಿಯಲ್ಲ
ಮತ್ತೆ ವಾಗ ಕುಡಿತೀರಾ
ಬೆಳಿಗ್ಗೆ ಕುಡಿತೇನೆ ಬೆಳಿಗ್ಗೆ
ಹಾ ಹಾ ಹಾ ಸಂಜೆ ಕುಡಿಯಲ್ವ
ಇಲ್ಲ ಅದು ಬಿಸ್ಕೆಟ್ ಟೀ ಇರುತ್ತಲ್ವಾ ಟೀಯಲ್ಲಿ ಬಿಸ್ಕೆಟ್ ಹಾಕ್ಬೇಕು ಮುರ್ದುು ಮುರ್ದುು ಬಿಿಸ್ಕಿಟ್ ಹಾಕಿ ಪೇ ಸ್ಪೂನ್ ತೊಗೊಂಡು ತಿನ್ಬೇಕು
ಹಾ ಹಾ ಆತರ ಮಾಡ್ತೀರಾ
ನೀವು ತಿಂದಿಲ್ವಾ ಚಿಕ್ಕೋರು ಇರುವಳ ಹಗೆ
ತಿನ್ನಿದ್ದೀನಿ ನಾನು ಚಹಾದಲ್ಲಿ ಚುರ್ಮುರಿ ಹಾಕ ಡ ತಿಂತಿದೆ ಅದು ಚೆನ್ನಾಗಿರುತ್ತೆ ಟೇಸ್ಟ್ ನೀವು ತಿಂದಿದ್ದೀರಿ
ಹಾ ತಿಂದಿದ್ದೀನಿ ನೀವು ಚಾ ಜೊತೆ ಚಪಾತಿ ತಿಂದಿದ್ದೀರಾ
ಹಾ ತಿಂಡಿದ್ದೀನಿ ಚೆನ್ನಾಗಿರುದಲ್ಲ ಟೇಸ್ಟ್ು ದೋಸೆನೂ ಚೆನ್ನಾಗ್ತ್ತತೆ ಚಾ ಜೊತೆ
ಹಾ ಅದು ಚೆನ್ನಾಗಿರುತ್ತೆ
ಟೇಸ್ಟ್ ಹ.
ನಮ್ಮ್ ಕಾಲೇಜ ಅಲ್ಲಿ ಚಾ ತಗೊಂಡು ನಾವು ಊಟ ಮಾಡೋ ಟೈಮ್ ಅಲ್ಲಿ ಚಾ ತಗೊಂಡ್ ಬರ್ತಿದ್ವಿ ಅವಾಗ ತಿಂತಿದ್ವಿ.
ಇದ ಇದ ಚಪಾತಿ ಜೊತೆ
ಹ್ಮ್
ಹ್ಮ ಹ ನಿಮ್ ಹಾಸ್ಟೆಲ್ ಅಲ್ಲಿ ದೋಸೆ ಮಾಡಲ್ವಾ?
ಇಲ್ಲ ಇಡ್ಲಿ ಮಾಡ್ತಾರೆ ದಿನಲೂ ಇಡ್ಲಿ ಇರುತ್ತೆ ದೋಸೆ ಇರಲ್ಲ
ದಿನ್ನ ಇಡ್ಲಿ ಕೊಡ್ತಾರಾ?
ಹಾ ದಿನ ಬೆಳಿಗ್ಗೆ.
ಅಯ್ಯ ಮತ್ತ ಬೇರೆ ಏನ್ ಮಾಡಲ್ವಾ ಅವರು? ಬೆಳಿಗ್ಗೆ,
ತಾರೆ ಮಾಡ್ತಾರೆ.
ಹಾ ಹಾ ಅದೇ ಅಂದ್ರಲ್ಲ ನೀವು ದಿನಾ ಇಡ್ಲಿ ಕೊಡ್ತಾರಂತ ಅದಕ್ಕೆ ಕೇಳ.
ಹ್ಮ್.
ಮತ್ತೆ,
ನಿಮ್ಮ ಜೊತೆ ಮಾತಾಡ ನಂಗ ತುಂಬಾ ಖುಷ ಆಯ್ತು.
ನನಗೂ ನಿಮ್ ಜೊತೆ ಮಾತಾಡ ತುಂಬಾ ಖುಷಿ ಆಯ್ತು. ಧನ್ಯವಾದಗಳು.